ನಮ್ಮ ಹಾ ಚೆನ್ನಾಗ್ದೀವಿ ನೀವು
ನಾವು ಚೆನ್ನಾಗಿದ್ದೀವಿ ನಮ್ಮದಾನೇ ಕೇಳಿಸ್ತಿದಯಾ
ಸ ಹಾ ಕೇೇಳಸ್ತಿದ್ದಿ ಇವಾಗ
ಹಾ
ಏನ್ ಮಾಡ್ತಿದ್ದೀರಾ ನೀವು
ಏನಿಲ್ಲ ಊಟ ಮಾಡಿ ಸುಮ್ನೆ ಕೂತಿದ್ದೀವಿ
ಹೌದಾ ಏನಿತ್ತು ನಿಮ್ಮ ವಿಶೇಷ ಊಟ
ಅಯ್ಯೋ ನಮ ವಿಶೇಷ ಏನ್ ಹೇಳ್ತೀರಾ ಸುಮೀಿ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
ನಮ್ ವಸತಿನ ಮಲೆ ವಿಶೇಷ ಊಟ ಕೇಳಿದ್ರೆ ನೀವು್ ಇನ್ನೊಂದ್ಸಲ ನಮ್ಟ್ಟ ಇರತೀನಿ ಇಲ್ಲಏನ್ ಬಗ್ಗೆ ಕೇಳದೇ ಇಲ್ಲ ನೀವು
ಹೌದಾ ಹೇಳಿ ಸ್ವಲ್ಪ ನಿಮ್ ವಸತಿ ನಿಲಯದ ಬಗ್ಗೆ
ಅಯ್ಯೋ ಅದರ ಬಗ್ಗೆ ಹೇಳೋದು ಒಂದೆ ಸುಮ್ಮನ್ ಇರೋದು ಒಂದೆ
ಹಂಗಾದ ಬಿಟ್ಬಿಡಿ ಬೇಡ ಹೇಳ್ಬೇಡ್ರಿ ಬೇರೆ ಏನಾದ್ರೂ ಹೇಳಿ
ಹ್ಮ ತನ್ಮ್ಮ ದಿನ
ಕೇಳಸುತ್ತಿಲ್ಲ ನಿಮ್ಮ ಧ್ವನಿ ನಮಗೆ
ಗ
ಹಾ ಇವಾಗ ಓಕೆ
ಹಾ ಹೇಗಿದೆ ನಿಮ್ಮ ದಿನ ನಿತ್ಯದ ದಿನ
ದಿನನಿತ್ಯದ ಜೀವ್ನ ಹ ದಿನನಿತ್ಯ ಜೀವನ ಏನ ಇಲ್ಲ ಹಿಂಗೆ ಸುಮ್ಮನೆ ಮಲ್ಕಳೋದು ಎದ್ಳೋದು ತಿನ್ನೋದು ಮಕ್ಕಳದ ಎದಳದ ದಿನಾವಷ್ಟೇ ನಡದಿದೆ ದಿನ ಇವಾಗ ಕಾಲೇಜ್ ನಮ್ಗೆ ಎಷ್ಟ ವಿಶ್ವವಿದ್ಯಾಲಯ ಎಲ್ಲಾ ರಜೆ ದಿನಗಳು ಇವಾಗ ಓದುವ ದಿನ ಅಂತ ಕೊಟ್ಟಿದ್ದಾರೆ
ಹಾ
ಅಕಿ ಓದದ್ ಬಿಟ್ಟು ಮಕ್ಕಳದೇ ಮಾಡಕತಿ
ಹಯ್ಯೋ ದೇವರೇ ನಿಮಗೆ ರಾಧಾಕೃಷ್ಣರ ಕಥ ಮತ್ತೆ ಗೊತ್ತಾ
ಹಾ ಗೊತ್ತ ಹ ಸ್ವಲ್ಪ ಸ್ವಲ್ಪ ಗೊತ್ತು ಬತ್ ಎಲ್ಲಾ ಗೊತ್ತಿಲ್ಲ ಹೇಳಿ ಕೇಳೋಣ
ಹಾ ನಮ್ಮ ರಾಧಾಕೃಷ್ಣ ನನಗೆೇ ರಾ ರಾಧಾ ಕೃಷ್ಣ ಹೆಸರು ಕೇಳಿದ್ದರೆ ಸಾಕು ಏನು ಒಂತರ ಖುಷಿ ಅವರ ಪ್ರೀತಿಯ ಬಗ್ಗೆ ಅದಕ್ಕೆ ಪದಗ್ಲೆೇ ಸಾಕಾಗಲ್ಲ ಅಲ್ವಾ
ನನ್ಗಷ್ಟೆ ಅವರ ಉದಾಹರಣೆನೆ ಉದಾಹರಣೆ ಎಲ್ಲರಿಗೂ ಉದಾಹರಣೆ ಅವ್ರ ಪ್ರೀತಿ ಎಲ್ರಿಗೂ
ಹೌದು ಮತ್ತು ಅವರ ಪ್ರೀತಿಯ ಮಧ್ಯ ಗೆ ಹೇಳಲಿಕ್ಕಾಗಿ ವರ್ಣಿಸಲಿಕ್ಕಾಗಿಲಿ ನಮ್ಗೆ ಆಗದೇ ಇಲ್ಲ ಹ್ಮ ಅಷ್ಟು ಚೆನ್ನಾಗಿ ಅವರ ಪ್ರೀತಿ ಕೇಳಿದಾಗಲೆಲ್ಲಾ ನನಗೆ ನೆನಪು ಬರುವುದು ಒಂದೇ.
ಏನು ನೆನಪ್ ಬರುತ್ತೆ
ಅವರ ಪ್ರೀತಿಯ ಸ್ಮಾರಕ ಮತ್ತೆ ರಾಧೆ ಕೃಷ್ಣನ ಬಟ್ಟೆ
ಹ್ಮ್
ಅಂತ ಕೃಷ್ಣ ಯಾರಂತಪ್ಪ
ಕೃಷ್ಣ ದೇವರು. ಅದು ಹಾ ಹಾ ಹಾ
ಕೃಷ್ಣ ವಿಷ್ಣುವಿನ ಎಷ್ಟನೇ ಅವತಾರ
ಎಂಟನೇ ಅವತಾರ.
ಹಾ ಹೌದು ಕೃಷ್ಣ ಕೃಷ್ಣ ವಿಷ್ಣುವಿನ ಎಂ ಎಂಟನೇ ಅವತಾರ ಎಂದು ಎಲ್ಲ ಅವನು ಜನ್ಮ ತಾಳಿರ್ತಾನೆ ದ್ವಾಪರ ಯುಗದಲ್ಲಿ ಇಣುಕಿ ದರ್ ಧರ್ಮವನ್ನು ಸ್ ಸ್ಥಾಪಿಸಾನೆ
ಹ್ಮ್
ರಾಧೆಯ ಮಹತ್ವ ಏನಂತ ಗೊತ್ತಾ
ರಾಧೆ ಮಹತ್ವ
ಹ
ಇಲ್ಲ ಪ್ರೀತಿಯ ಸಾರುವುದೇ ರ ರಾಧೆಯ ಮಹತ್ವ ನನ್ಗ್ ಗೊತ್ತಿರೋ ಪ್ರಕಾರ
ಹಾ ರಾಣಿ ಎಂದರೆ ಪಷ್ಕಲ್ಮಷ ಪ್ರೀತಿಯ ಪ್ರತೀಕ ನ ಮ ಅವಳ ಬತ್ತಿ ಮತ್ತು ಪ್ರೀತಿ ಅಪಾರವಾಗಿರುತ್ತೆ ಅದಕ್ಕೆ ದೇ ಪ್ರ ಯಾವಾಗ್ಲುೂ ನಿಷ್ಕಲ್ಮಷಾ ಅಂತ ಹೇಳ್ತಾರೆ
ಹ್ಮ್ ಹ
ರಾಧಾಕೃಷ್ಣರನ್ನು ಯಾಕೆ ಒಟ್ಟಿಗೆ ಪೂಜಿಸ್ತಾರೆ
ಒಂದು ಒಟ್ಟಿಗೆ ಅವರಿಬ್ಬರು ಬಟ್ ಅವ್ರೇನು ಮದ್ವೆ ಆಗಿಲ್ಲ ಅಂದ್ರೆ ಅವರು ಪ್ರೀತಿಯ ಒಂದ್ ಸಂಕೇತ ಅವ್ರ ತರ ಪ್ರೀತಿ ಮಾಡ್ಬೇಕ ಮಾಡಿದೆ. ಅವ್ರ ಇನ್ನಾದ್ರು ಅವ್ರ ಅವ್ರ ಮದುವೆ ಆದ್ರ ಅವ್ರ ಪ್ರೀತಿ ಒಂದು ನಿಸ್ಕಲ್ಮಶಾದದ ಪ್ರೀತಿ
ಅದೆಲ್ಲ ನ ಭಕ್ತರು ರಾಧ ಕೃಷ್ಣರ ಒಟ್ಟಿಗೆ ಪೂಜಿಸ್ತಾರಲ್ಲ ಯಾಕೆ ಅಂತ
ಅವ್ರ ತರ ನಾವ ಇರ್ಲಿ ಪ್ರೀತಿ ನಾವು ನಮ್ಮ ಪ್ರಿಯತ ಮನೆಗೆ ಪ್ರೀತಿ ಮ ಯಾವ್ರ ತರ ಅನ್ಸೋಣ ಅಂತ
ಹಾ ಹೌದು ಆತ್ಮ ಪರಮಾತ್ಮ ಏಕತೆಯ ಸಂಕೇತ ಎಂದು ಆತರ್ ನಂಬ್ತಾರೆ ಅದಕ್ಕೆ ಅವರಿಬ್ಬನ್ನು ಒಟ್ಟಾಗಿ ಭಜಿಸ್ತಾರೆ
ಹೌದಾ ಆತ್ಮ ಇನ್ನೊಂದ್ಸಲ ಹೇಳಿ
ಆತ್ಮ ಪರಮಾತ್ಮರ ಏಕತೆಯ ಸಂಕೇತ ಅವರು
ಆತ್ಮ ಪರಮಾತ್ಮರ ಏಕತೆಯ ಸಂಕೇತ ತಾನಾ
ಹ ಭಕ್ತರ ಅದನ್ನ ಆತರ ನಂಬಿ ಅವ ಇಬ್ಬ್ರನ್ನ ಒಟ್ಟಾಗಿ ಪೂಜಿಸ್ತಾರೆ ಹ
ಹ್ಮ್ ಹ್ಮ್
ಅವರ ಪ್ರೀತಿಯ ವಿಶೇಷತೆ ಏನು
ಅದೇ ಪ್ರೀತಿ ವಿಶೇಷತೆ ವಿಶೇಷತೆ ಅಂದ್ರೆ ಹಾ ಗೊತ್ತಾಗ್ಲಿಲ್ಲ
ಯಾವದನ್ನು ಪಡೆಯುವ ಆಸೆ ಇರುವುದ ಇಿಲ್ಲ ಅದ್ರಲ್ಲಿ ರೀತಿ ಇಲ್ಲಿ ಪರಸ್ಪರ ಪ್ರೀತಿ ಮ ಭಕ್ತಿಯಿಂದ ಕೂಡಿದ ಸಂಬಂಧ ಆದ್ದನ್ನ ಪ್ರೀತಿಯ ವಿಶೇಷತೆ ರಾಧಾಕೃಷ್ಣರ ಪ್ರೀತಿಯ ವಿಶೇಷತೆ ನ ಪರಿಗಣಿಸ್ತೀವಿ
ಓಹೋ ಹಂಗೆ
ಹೋಗ್ಲಿ ನಿಮಗೆ ಕೃಷ್ಣನ ಬಾಲ್ಯದ ಬಗ್ಗೆ ಏನಾದ್ರು ಗರುತ್ತಾ
ಏನು ಗೊತ್ತಿಲ್ಲ ಅವನೆಲ್ಲಾ ಅದೇನ ಉದಕೊಂಡ್ ಕೂಡ್ತಿದ್ ಅನ್ನೋದು್ ಗೊತ್ತು ಎಲ್ಲಾರ ಬಂದ್ ಡ್ಯಾನ್ಸ್ ಮಾಡ್ತಿದ್ರು ಅವ
ಅದು ಹಂಡಸಲ ಆಗ್
ಹಾ ಸಾರಿ
ಹ ಗೋಕುಲ ಮತ್ತು ವೃಂದಾವನದಲ್ಲಿ ಬೆಳೆದಣ ಬಾಲ್ಯದಲ್ಲಿ ಇಲೆಗಳನ್ನು ಮಾಡಿದನು ಬೆಣ್ಣೆ ಕದಿಯೂನು ಗೋಪಾಲರು ಮತ್ತೆ ಗೋಪಿಕೆಯರೊಂದಿಗೆ ಆಟ ಆಡುವನು ಕಾಳಿಯ ಮರ್ತನ ಮುಂತಾದ ಘಟನೆಗಳನ್ನು ಪ್ರಸಿದ್ಧವಾಗಿ ಒ ಮಾಡಿ ಇರ್ತಾನೆ ಕಾಳಿಂಗ ಸರ್ಪದ ಮೇಲೆ ನೃತ್ಯ ಮಾಡಿರ್ತಾನೆ ರಾಸಲೀಲೆ ಮಾಡಿರ್ತಾನೆ ಗೋಪಿ ನೀರ್ ಎತ್ಕೊಂಡಂತ ಇರ್ಬೇಕ ಅವನ್ನೆಲ್ಲಾ ಕಳ್ಳನಾಗಿ ಇದ್ದು ಹೊಡಿತಾನೆ ಬೆಣ್ಣೆ ಕದಿತಾನೆ ತುಂಟಾ ಕೃಷ್ಣ ಅವನು
ಹೌದೌದು ನಾನು ಚಿಂಟು ಟಿವಿ ಟಿ ಹೌದದು ಬರುತ್ತಿತ್ತು ನಾ ನೋಡ್ತಿದ್ದೆ ಅವಾಗ
ಹಾ ಅವನು ನಿಮ್ಗೆ ಕೃಷ್ಣನ್ ಕೊಳಲ್ ಶಬ್ದಧ್ವನಿ ಇಷ್ಟನಾ
ಹಾ ಇಷ್ಟ ಅದು ಕೂಗಿದ್ರೆ ಎಪ್ಪಾ ಹ ನೀಂಗ ಮಾಡ್ತಿದ್ರೇನೆ ಇಲ್ಲೇ ಒಂತರಾ ಸ್ವರ್ಗಕ್ಕೆ ಹೋಗಿ ಬರ್ತೇನೆ ನಾನು
ಹೌದೌದು ಅದಂತೂ ಖಂಡಿತ ಅವ ಕೃಷ್ಣನ ಕೊಳ್ಳಲ್ ನುಡಿಸಿದಾಗ ಗೋಪಿಕೆ ಆಗಲಿ ಗೋವುಗಳಾಗಲಿ ಮತ್ತು ಪ್ರಕೃತಿ ಆಾಗಲಿ ಇಡೀನ್ನೇ ಅವನ ಸಂಗೀತಕ್ಕೆ ಶರಣಾಗಬಿಡ್ತೆ ಹ್ಮ್ ರಾಧೆಗೂ ಅದೇ ಕೊಳ್ಳಲಿನನಾದಾನೇ ತುಂಬಾ ಇಷ್ಟ ಆಗೋದು ನನ್ನ ಹಾ ಹೌದು
ಮತ್ತೆ ಇನ್ನೇನು ವಿಶೇಷ ಇದೆ ಅದ್ರ ರಾಧಾಕೃಷ್ಣ ಕಥೆಯ ಬಗ್ಗೆ
ಬೃಂದಾವನ ಮಹತ್ವ ಗೊತ್ತಾ ಬೃಂದಾವನ ಮಹತ್ವ ವೃಂದಾವನವು ರಾಧಾಕೃಷ್ಣರ ಲೀಲೆಗಳ ನೆಲ ಎಂದು ಪ್ರಸಿದ್ಧವಾಗಿದೆ ಇತ್ತೆ ಅಲ್ಲಿ ಅನೇಕ ದೇವಾಲಯಗಳಿರುತ್ತೆ ಈಗ್ಲೂ ಸಹ
ಹಾ
ಬೃಂದಾವನದಲ್ಲಿ ಹಾ ಹಾ ರಾಧಾಕೃಷ್ಣ ಅವ ಲೀಲೆೇ ಜಾಸ್ತಿ ಮಾಡಿದಾರಲ್ಲ ಅಲ್ಲಿ ಅದಿಕ್ಕೆ ರಾಧಾಕೃಷ್ಣರ ದೇವಸ್ಥಾನಗಳ ಜಾಸ್ತಿ ತುಂಬ ಇದೆ ಅಲ್ಲಿ ಬೃಂದಾವನ ಮತ್ತೆ ಬೃಂದಾವನದಲ್ಲಿ
ಹೌದಾ ಆತರ ವಿಶೇಷ ಆಗಿದೆ ಅದು ಬೃಂದಾವನಾ
ಹೌದು ಹ ಎನು ಕೃಷ್ಣನಿಗೆ ಎಷ್ಟ ಜನ ಹೆಂಡತಿರು ಗೊತ್ತಾ
ಹದ್ನೇಳು ಸಾವಿರ ಜನ ಅಂತ ಗೊತ್ತು
ಹದ್ನಳ್ ಸಾವಿರ ಜನಾನ ನನಗೂ ನನಿಗೂ ಸರಿಯಾಗಿ ಗೊತ್ತಿಲ್ಲ ಅಕ ಆದ್ರ ನಾನು ನೋಡಿದು ಹದ್ನಾರು
ಕೇಳಿಸುತ್ತಿಲ್ಲ ಗೆಳತಿ ನಿನ್ನ ಧ್ವನಿ ನನಗೆ ಓ ಗೆಳತಿ ಪ್ರೀತಿಯ ಗೆಳತಿ ನನಗೆ ಕೇಳಸೋತಿಲ್ಲ ನಿನ್ನ ಧ್ವನಿ
ಹ
ಓ ನನ್ನ ಗೆಳತಿ ಗೆಳತಿನಿಂದ ಧ್ವನಿ ನನಗೆ ಕೇಳತಿಲ್ಲ ಗೆಳತಿ. ಈಗ ಇಲ್ಲ ಹಂಗೆ ಮಾತ ಹಗೆ ಮಾತನಾಡು ಇನ್ನ ಎರಡು ನಿಮ ನಿಮಿಷಗಳು ಬಾಕಿ ಇವೆ ಗೆಳತಿ